ಹಾ ಏನ್ ಮಾಡ್ತಿದೀಯಾ?
ಎಲ್ಲ ನಿನಗೆ ಕರೆ ಮಾಡ್ಬೇಕಂತಿದ್ದೆ ಮಾಡಿದೆೆ ನೀ ಏನ್ ಮಾಡ್ತಿದ್ದೀಯಾ?
ನಾನ್ ಇವಾಗ ತಾನೆ ತಿಂದು ಸುಮ್ನೆ ಕುತ್ಕೊಂಡ.
ಹೌದಾ ಏನ್ ತಿಂದೆ?
ಹ್ಮ್ ಅದ ಏನೋ ಖಾರ ಅಣ್ಣ.
ಹೌದಾ ಏನ್ ಗೊತ್ತಾ ನಮ್ಮ ಊರಲ್ಲಿ ಜಾತ್ರಿ ಹತ್ರ ಇದೆ ಅದೇ ಕರಿಯಕೆ ಮಾಡಿದ್ದೆ ನಿನ್ನ ಕರೆ
ಹೌದಾ ಯಾವಾಗ ಜಾತ್ರೆ
ಮುಂದಿನ ತಿಂಗಳಿದೆ ಮತ್ತೆ ನೀವು ಖಾಲಿ ಇದ್ದಾಗ ಬನ್ನಿ ನಮ್ಮ ಜಾತ್ರೆಗೆ.
ಮುಂದಿನ ತಿಂಗಳ ಅ ದಿನ ಯಾವ ದಿನ ಆಂತ ನೆನಪ ಐತಾ.
ನೆನಪಿದೆ ನಾಲ್ಕು ಐದು
ನಾಲ್ಕು ಐದು ಹ ಹ ತುಂಬಾ ಜೋರಾಗಿ ಮಾಡ್ತಾರಾ ಜಾತ್ರೆ ಎಲ್ಲ
ಹಾ ಚೆನ್ನಾಗ್ ಮಾಡ್ತಾರೆ ಫೋರ್ ಡೇ ನಾಲ್ಕು ದಿನ ಆಗುತ್ತೆ ಜಾತ್ರೆ.
ಹ್ಮ್ ಹ್ಮ್ ಮತ್ತೆ ನೀ ತಿಂದ ಇಲ್ಲಾ?
ತಿನ್ಬೇಕು ಇನ್ನ ಏನು ಖಾರನ್ನ ಯಾಕೆ?
ಹ ಇಲ್ಲ. ಅಂದ್ರೆ ಅದು ಖಾರ ಅದೆಲ್ಲಾ ಹಾಕಿ ಒಗ್ಗರಣೆ ಹಾಕಿ ಏನ ಮಾಡಿದ್ರು ನಮ್ಮಮ್ಮ.
ಹ್ಮ್ ಹ್ಮ್.
ಅದಕ್ ಏನ್ ಹೆಸ್ರು ಅಂತ ಕೇಳಿದ್ರೆ ಏನು ಏನು ಸಮಾಧಾನ ಕೊಡ್ಲಿಲ್ಲ ನಮ್ಮಮ್ಮ ಅದಕ್ಕಂತಾನೆ ನಾನ್ ಅದ ಹೆಸರಿಕ್ಬಿಟ್ಟೆ.
ಹೌದಾ ಹ್ಮ್ ಹ್ಮ್. ಮತ್ತೆ ಏನ್ ಪರೀಕ್ಷೆ ಏನು ಇಲ್ಲ?
ಪರೀಕ್ಷೆಗಳು ಶುರು ಆಗಿವೆ ನಿಮ್ದು ಆಗಿಲ್ಲ ಇನ್ನು. ಒಂದ ತಿಂಗಳ ಓ ಪರವಾಗಿಲ್ಲ ತುಂಬಾ ಸಮಯ ಕೊಟ್ಟವ್ರೇ ನಮ್ಗಂತೂ
ಹೌದೌದು ಬಹಳ ಸಮಯ ಕೊಟ್ಟಿದ್ದಾರೆ ಇನ್ನಷ್ಟನ್ನು ತಯಾರಿನೇ ಮಾಡಿ ಇಲ್ಲ ಪರೀಕ್ಷೆಗೆ ಓದಕ್ಕೆೆ.
ನಾನ ಆವಾಗ್ಲಿ ಶುರು ಮಾಡಿದೀನಿ ನಮ್ಗ ಒಂದ್ ಮುಗೀತು.
ಹ್ಮ ಹ್ಮ್
ಹ ಇನ್ನ ನಾಲ್ಕು ಐದು ಇದೆ. ನೋಡ್ಬೇಕು ಏನು ಏನ್ ತಯಾರಿ ಮಾಡ್ಕೊಬೇಕ ಏನು ಏನು ಗೊತ್ತಿಲ್ಲ ನನ್ಗಂತೂ ಏನ್ ಓದ್ಬೇಕಂತಾನೆ ಗೊತ್ತಿಲ್ಲ.
ಹೌದಾ ಯಾ
ಎರಡೇ ಪರೀಕ್ಷೆ ಅಂತೂ ನಮ್ಗೆ ಇನ್ನ ಮೂರ್ ದಿನದಲ್ಲ ಇದೆ ಒಂದು ಇನ್ನ ಒಂದು.
ಹ್ಮ್ ಹ್ಮ್.
ನಮ್ಮಮ್ಮ ಬೇಡ ನಾ ಬರಲ್ಲ ಅಂದ್ರುನು ಮನೆಗ್ ಬಾ ಮನೆಗ್ ಬಾ ಅಂದ್ರು ಬಂದಿನಿ ಇಲ್ಲಿಗ್ ಬಂದ್ರೆ ನಾನ್ ಓದೋದಿಲ್ಲ.
ಹೌದಾ?
ಹ್ಮ್
ಓದ್ಬೇಕಲ್ವಾ. ಪರೀಕ್ಷೆ ಅಲ್ಲ ಮೊದ್ಲೆಲ್ಲ ಚೆನ್ನಾಗಿ ಅಂಕಗಳು ತೆಗತಿದ್ದೆ ಈಗ ಹೆಂಗ ಆಗ್ತಿದೆ ನಿ ನಿಂದೆಲ್ಲ ಪರೀಕ್ಷೆ ಚೆನ್ನಾಗಾಗ್ತಿದೇನ?
ಮೊದ್ಲು ಮೊದ್ಲೇನಂದ್ರೆ ನಮ್ಗೆ ಅಷ್ಟೇನು ಪ್ರೆಷರ್ ಇ ನಮ್ಗ ಅಷ್ಟೇನು ಓದ್ಬೇಕು ಓದ್ಬೇಕು ಅಂತ ಭಯ ಅದು ಇದು ಅಂತ ಕೊಡ್ತಿರ್ಲಿಲ್ಲ ನಾಮ್ ನಾವ್ ಇಷ್ಟಪಟ್ಟು ಓದ್ತಿದ್ವಿ ಇವಾಗ ಹೆಂಗಂದ್ರೆ ಏನ್ ಓದಿದ್ರುನು ಪರೀಕ್ಷೆ ಪರೀಕ್ಷೆ ಕಾಲ್ ಕಾಲದಲ್ಲಿ ಅವು ಪ್ರಶ್ನೆಗಳು ಬರಲ್ಲ. ನಾವು ಓದಿ ನಾವ್ ಓದಿದ್ದೆ ಒಂದಾದ್ರೆ ಅವ್ರ್ ಕೊಡೋದೇ ಒಂದು ಏನ್ ಮಾಡದ್ ಮತ್ತೆ ಎಷ್ಟು ಓದದ್ರುೂನು ಒಂದೇ ಗತಿ ಆಗಿದೆ ನಮ್ಗಂತೂ.
ಅದ್ಕೆ ನಾವು ಓದೋದೇ ಇಲ್ಲ ಎಕ್ಸಾಮ್ ಹಿಂದಿನೆ ಓದ್ತೀನಿ.
ಹ್ಮ ನಾನುನೂ ಇನ್ ಎಕ್ಸಾಮ್ ಎಕ್ಸಾಮ್ಗಿನ್ನ ಇನ್ನೆರಡ್ ದಿವಸ ಇದೆ ಅನ್ನೋವಾಗ್ ಶುರು ಮಾಡ್ತೀನಿ. ಆತಿ ಶುರು ಮಾಡ್ ರು ನಮ್ಗಂತೂ ಓದ್ಬೇಕು ಅನ್ನೋ ಜ್ಞಾನ ಅಂತೂ ಬರಲ್ಲ.
ಹಂಗೆಲ್ಲ ಅನ್ಬಾರ್ದಲ್ವ.
ಅನ್ಬಾರ್ದು ಬಟ್ ಆದ್ರೂ ನೋಡ್ ಏನೊ ಮಾಡ್ಬೇಕು ಓದ್ಬೇಕು ಪರೀಕ್ಷೆಯಲ್ಲಿ ಎಷ್ಟೋ ಷ್ಟ್ತಗೊ ಹಬೇಕಲ್ಲ ಇಲ್ಲಾ ಅಂದ್ರೆ ಮನೆಯಿಂದ ಆಚೆ ಆಗ್ಬಡ್ತಾರ್ ನನ್ನನ್ನ.
ಹೌದೌದು ನಿನ್ ಪರೀಕ್ಷೆ ಮಗ್ಮೇಲೆ ಏನು ಓ ಉ ದೇಹಕ್ಕೆ ಹೋಗಬೇಕಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆ ತಯಾರಾಗಬೇಕಾ?
ಹ ಇಲ್ಲ ಇನ್ನು ಇವಾಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು ಸಮಯ ಇದೆ ಅಲ್ವಾ ನಮ್ದು ಇನ್ನೂ ಒಂದ್ ವರ್ಷ ಇದೆ ಅಲ್ವಾ ಇದಾದ್ಮೇಲಿನ್ನೂ.
ಹೌದಾ ಇನ್ನು ಮುಗ್ದಿಲ್ವಾ?
ಇಲ್ಲ ಇಲ್ಲ ಇದಾದ್ರೆ ಇನ್ನೋ ಒಂದ್ ವರ್ಷ ಇದೆ ನಮ್ದು ಅದು ಮುಗಸ್ಕೊಂಡ್ಮೇಲೆ ಮತ್ತೆ ನೋಡ್ಬೇ ಕು ಯಾವ್ ಉದ್ಯೋಗಕ್ಕೆ ಹೋಗ್ಬೇಕು ಹಿಂಗೆ ಎಲ್ಲಾ ಅಂತ. ಯೋಚ್ನೆ ಮಾಡ್ಬೇಕು ಅದಾದ್ಮೇಲೆ ನಮ್ಗ್ ಅದೇ ಅಂತಿದೀರಲ್ರ ಬ ಇನ್ನು ಹೆಂಗ್ ಅನ್ಸತಿದೆ ಅಂದ್ರೆ ಇವಾಗ ಇನ್ನು ಒಂದು ವರ್ಷ ಅಷ್ಟೇ ಇರೋದು ಮತ್ತೆ ಏನ್ ಮಾಡೋದು ಅಂತ ತುಂಬಾ ಭಯಾನೇ ಬಂದ್ಬಿಡತ್ತೆ ನಮ್ಗಂತೂ.
ಒಂದ್ ವರ್ಷ ಬೇಗನೆ ಬಂದ್ಬಿಡುತ್ತೆ. ಈಗಿಂದನೇ ಯೋಚನೆ ಮಾಡಿದ್ರೆ ಅಲ್ಲಿಗ್ ಬರುತ್ತೆ.
ಹೌದು ಅಮ್ಮ ಅಪ್ಪ ಹೆಂಗಿದಾರ ಮನೆಲ್ಲಿ?
ಎಲ್ರೂ ಚೆನ್ನಾಗಿದಾರೆ ನಿಮ್ ಮನೇಲಿ ಹೆಂಗಿದಾರೆ?
ಪರವಾಗಿಲ್ಲ ಎಲ್ಲ ಚೆನ್ನಾಗ ಇದ್ದಾರ.
ಹ್ಮ್ ಹ್ಮ್ ಈಗ ಮನೆಗ್ ಬೊಗಿದ್ದೀಯಲ್ಲಾ ಮನೆ ಬೊಗ್ ಇದ್ದೀ ಏನಾದ್ರು ಮಾಡಸ್ಕೊಂಡ್ ಬರ್ತಿಯಾ ಸಿಹಿ-
ಹ್ಮ್ ಏನ್ಬೇಕು ಏನ್ ಬೇಕ್ ಹೇಳಿ ನಿಮ್ಗ್ ಏನ್ ಬೇಕಾದ್ರೂ ನಾನ್ ಮಾಡಸ್ಕೊಂಬರ್ ಇ ಸಿಹಿ ತಿಂಡಿ ಇಲ್ಲ ಕ ನಮ್ ಕಡೆ ಕಜ್ಜಾಯ ಗೋತ್ತ ನಿಮ್ಗ?
ಹಾ ಗೊತ್ತಿಲ್ವಾ ಗೊತ್ತಿಲ್ಲ ಹೇಳು ಅದ್ ಹೆಂಗ್ ಮಾಡೋದು?
ಅದೇನೋ ಇದು ಹಡಿ ತರ ಮಾಡ್ಬಿಟ್ಟು ಎಲ್ಲಾ ಒಂಥರ ಮಾಡ್ತಾರ ನನ್ಗು ಹೆಂಗ್ ಮಾಡದ್ ಗೊತ್ತಿಲ್ಲ ಬಟ್ ನಮ್ಮಮ್ಮ ಮಾಡ್ತಾರೆ. ಚೆನ್ನಾಗಿರುತ್ತೆ ನಂಗ್ ಸಿಹಿ ತಿಂಡಿ ಏನಾದ್ರುಏನಾದ್ರು.
ಹೌದಾ?
ನನಗ್ ತುಂಬಾ ಇಷ್ಟನೇ ಇತ್ತದು ಇನ್ನ ಒಬ್ಬಟ್ಟು ಮಾಡ್ತಾರ್ ನಮ್ಮಮ್ಮ.
ಹ್ಮ್ ಒಬ್ಬಟ್ಟ್ ಮಾಡದ್ ಗೊತ್ತಾ?
ಒಬ್ಬಟ್ಟು ಹ್ಮ್ ಎಲ್ಲಾ ಅಂದ್ರೆ ನಮ್ಮಮ್ಮ ರೆಡಿ ಹೂಂ ರೆಡಿ ಮಾಡಿರ್ತಾರ. ಅದನ್ನೆಲ್ಲಾ ಮತ್ತೆ ಒಂಥರ ಪೇಪರ್ ಅಲ್ಲಿ ಎಲ್ಲ ಕಾಗದದಲ್ಲಿ ಒಂದತ್ರ ಇದರು ಹೊಓಡ್ಬಿಟ್ಟು ಎಲ್ಲ ಮಾಡ ಚೆನ್ನ್ ಚೆನ್ನಾಗಿರತ್ತೆ ನಿಮಜ ಎಷ್ಟು ಸಿಹಿಯಾಗಿರತ್ತಲ್ ಆ ತಿಿನ ತಿಂದಿಯೇ ಒಂದ್ಸಲಿಯಾದ್ರು ಹ್ಮ್ ಅಲ್ಲಾ ನಿನ್ಗಿಷ್ಟಾನ ಒಬ್ಬಟ್ಟು ಒಂದೆ
ಹ್ಮ್ ತುಂಬಾ ಇಷ್ಟ ಆದ್ರೂ ಮಾಡಕ್ ಬರಲ್ಲ ನನ್ಗೆ
ಹ್ಮ್ ನನ್ಗೂ ಅಂದ್ರೆ ಎಲ್ಲಾ ಮಾಡಕ್ ಬರಲ್ಲ ಲಾಸ್ಟ್ ಮತ್ ಕೊನಾಗ ಮಾಡ್ತಾರ ರೆಡಿ ಮಾಡ್ಕೊಂಡು ಅದು ಮಾಡಕ್ ಬರತ್ತ ಅಷ್ಟೆ ನನಗೆ ನಮ್ಮಮ್ಮ ಬೈತಾರೆ ಇವಾಗ ಇನ್ನು ಯಾವಾಗ ಕಲ್ಸ್ಕೊಂತೀವಿ ಏನ ಎತ್ತ ಅಂತಾನ
ಹೌದಾ
ಹ್ಮ್ ಮತ್ತೆ ಎಲ್ಲಾ ನಿನ್ನಹಿತ
ಏನು ಕಲೆಯ ದಿನ ತುಂಬಾ ಇದೆ ರಡಿ ಅಂದೆ
ಹೌದೌದು ಅದಕ್ಕೂ ನಾನು ಅದೇ ಅಂದ್ರೆ ತುಂಬಾ ಸಮಯ ಐತೆ ಅದಕ್ಕೆ ಇವಾಗ್ಲೇ ಕಲ್ತಿು ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಮತ್ತೆ ಇನ್ನೇನು ವಿಷಯ ಹೆಂಗ ಹೆಂಗಿದೆ ಜೀವನ ಹೆಂಗಿದೆ ಕಾಲೇಜಿನ ದಿನಗಳು ಎಲ್ಲಾ
ಏೋ ಹೇಳಂಗಿಲ್ಲ ಕೇಳಂಗಿಲ್ಲ ಹಂಗಗಾಗಿದೆ ನಮ ಜೀವನ
ಅಯಾ ಆಯ್ತಾ
ಹ್ಮ್ ನಮ್ಮೂರ್ ಜಾತ್ರೆಗ್ ಬಾ ಮ ತಪ್ಪದೆ ಮರಿ ಬೇಡ
ನಾ ಬರ್ತೀವಿ ನೀನೇನು ಭಯ ಪಡ್ಬೇಡ ಬಂದೇ ಬರ್ತಿನ್ ತಗೋ
ಹ್ಮ್
ಈ ಕರುದ್ಮೇಲೆ ಬರ್ದೇ ಇರ್ತೀನಾ ನಾನು
ಹ್ಮ್ ಹ ಹಾಗೇನ ಇಲ್ಲ ಬರ್ತೀಯ ಅಂತಲೇ ಕರೆದೆ ಬರ್ಲಾರ್ದು ಅವಂಗೆ ಕರೋಕ್ಕಾಗುತ್ತಾ
ಅದದು ನಿಜಾನೇ ಅದೆಲ್ಲೂ ನೆನಪಿಟ್ಕೊಂಡು ಕಸೀರಿ ಎಲ್ಲ ಬಂದೇ ಬರ್ತಿಂತಪ್ಪ
ಹ ಯಾವಾಗ್ಲೂ ನೆನಪಿ ಇರ್ತರ ನೀವು ನಿನಗಾದ್ರೆ ಹೊಸರೆಲ್ಲ ಸಿಕ್ಕಿರ್ತಾರ
ಹಾ ಇಲ್ಲ ಕಾನೋ ನಾನ್ ಹೆನ್ ಮಾಡ್ತಿದ್ದೀನಿ ಇವಾಗ ನೀನ್ ನೋಡೋ ನ ಮಾಡಿದ ತಕ್ಷಣ ಒಂದ ಕರೆ ತರ್ಸಿಲ್ಲ ಅದಕ್ಕ ಹ
ಹ್ಮ್
ಮತ್ತೆ ಇವಾಗ ಹೆಂಗ್ ಮಾಡ್ತಾರ ಜಾತ್ರೆ ಎಲ್ಲ ನಿಮ್ಮವರಲ್ಲಿ
ನಮ್ಮ ೂರಲ್ಲಿ ಒನ್ ಡೇ ತೇರು ಎಳೀತಾರೆ ಒಂದು ದಿನ
ಹಾ
ಒಂದಿನ ಅದೇನು ನಮ ಕಡೆ ಎಲ್ಲ ಇದಾಡ್ತಾರ ಗೊತ್ತಾ ಬೈಲಾಟ ನಾಟಕ
ಹೌದಾ
ಹ ಒನ್ ಟೂ ಡೇಸ್ ಫುಲ್ ಇರುತ್ತೆ ನೈಟ್ ಎಲ್ಲ ರಾತ್ರಿ ಎಲ್ಲ ಹ್ಮ್
ಹಂಗೆ ಅದ ಚೆನ್ನಾಗಿರತ್ತೆ ಅನ್ಸುತ್ತೆ ಇಲ್ಲ ಆಟ ಎಲ್ಲವೆಲ್ಲ ಇ ಆಟೆ ಮತ್ತೆ ಗೊಂಬೆಗಳು ಹುಳಗಳು ಎಲ್ಲಾ ಇಕ್ಕಿತ್ತಾರಲ್ಲ
ಹ್ಮ್ ಹ್ಮ್ ಹ್ಮ್ ಇರುತ್ತೆ ಎಲ್ಲಾ ಇರುತ್ತೆ ಮತ್ತೆ ನೀ ಬನ್ನಿ ಅಂತಂತಂದ್ರೆ ಎಲ್ಲ ಕೊಡಿಸ್ತೀನಿ
ನಿಜವ್ಲೂ
ಹಾ ನಿಜಾನೆ ನೀವು್ ಬರೋದು ಹೆಚ್ಚ ಚೆನ್ನ ಕೊಡಸೋದು ಹೆಚ್ಚ
ಹಾಗಾದ್ರೆ ನಾನ್ನ್ ತಪ್ಪದೇ ಬರ್ತೀನಿಗೋ್ರೆ ನನ್ಗೇನ ಗೊಂಬೆ ಕೊಡ್ಸ್ ಮತ್ತೆ ನ ಇನ್ ನೆನ್ ಹೆೆಪಾಗಿ ಕತ್ತಿಲ್ಲ
ಏನ್ ಜೋಕಾಲಿ ಅದೆಲ್ಲಾ ಹಾಕಿರ್ತಾರ ಜಾರ್ಬಂಡಿ. ಹ್ಮ್ ಹ್ಮ್ ಅಡಂಬಾ.
ಹ್ಮ್ ಹ್ಮ್ ನನ್ಗು ನನ್ಗು ತುಂಬಾ ಖುಷಿ. ಖುಷಿ ಆಗುತ್ತೆ ನಿಮ್ತೆ ಅದು ತುಂಬಾ ದಿವಸ ಆಯ್ತು ಭೇಟಿಗಿಡಕ್ಕಂತ ತುಂಬಾ ಖುಷಿ ಆಗುತ್ತೆ ಅದ್ರಲ್ಲೂ ನಾವು. ಲ್ಲಾ ತುಂಬಾ ಖುಷಿಯಾಗಿ ಆಟ ಆಡ್ಬೋದು ಪ ಮತ್ತೆ ಮತ್ತೆನು ಎಲ್ಲ ಬರ್ತಾವ್ರಾ ಅಕ್ಕ ಬರ್ತಾವ್ರ.
ಏನ್ ಮಾಡ್ತಾರ ಗೊತ್ತಿಲ್ಲ ಅವ್ರಿಗೆ ಪರೀಕ್ಷೆ ಇ. ಅಂತೆ ಬರ್ತಾರಿಲ್ಲ ಇನ್ನುೂ ಹೇಳಿಲ್ಲ ಅವರು. ಬಂದ್ರೆ ನಿನ್ನ ಪರಿಚೆ ಮಾಡಿಸಕೊಡ್ತೀನಿ ಅವರಿಗೆ.
ಓ ಮಾ ಮಾಡ್ಸು ನನ್ಗೆ ಪರಿಚಯ ಮಾಡ್ಸು ನಾನು ಮಾತಾಡ್ತೀನಲ್ಲ ನಿಮ್ಮ ಅಕ್ಕ ನ.
ಹ್ಮ್ ಹ್ಮ್ ಮಾತಾಡುವ ಮಾತಾಡಸುವಂತೆ. ನಮ್ ಅಕ್ಕನ ಮದುವೆ ಇದೆ ಕಣೆ. ಇನ್ನೊಂದ ಇನ್ನ ಒಂದ್ ಒಂದ್ ವರ್ಷ.
ಹ ಏನ್ನು ಏನ್ ಅಷ್ಟು ಬೇಗ ಮಾಡ್ಬಿಡ್ತಿದ್ದೀರಾ.
ಹ್ಮ ನಮ್ ಕಡೆಯನ ಎಷ್ಟು ಬಿಟ್ಟ. ಹೆಚ್ಚು ಕಣ ಮಳಿಬಿಡತರ ಬೇಗ.
ಹನಾ ಪಾಪಾ ಅವ್ರಗೂ ಸ್ವಲ್ಪ. ಹಾ ನೀವ್ ಬಿಡ್ಬೇಕು ಎಂಜಾಯ್ ಮಾಡಕ್ಕೆ ಎಲ್ಲ ಖುಷಿಯಾಗಿರಕ್ಕೆ ನೀವ್ ಅಷ್ಟು ಬೇಗ. ಕಲ್ಸ ಬಿಟಂಗೆ.
ಕಳಿಸ್ಬಿಡ ನಮ್ಮ ಬಿಡು ಏನೈತಿ ಮನೆಗೆ ಇಟ್ಕೊಂಡಾದ್ರರು.
ಇನ್ನುೂ ಚೆನ್ನಾಗಿದೆ ಅಮ್ಮ.
ಹೌದಲ್ವಾ.
ಅಲ್ಲಾ ಅಷ್ಟು ಬೇಗ ಕಲ್ಸಬಿಟ್ಟಿದಿದ್ಯಾ ನೋ ನಿ ಮಕ್ಕನ್ನನೀನು.
ಹ್ಮ್.
ಮತ್ತೆ ಒಬ್ಬಂಟಿಯಾಗ್ಹೋಗ್ತಿಯಾ ನೋಡ್ ಮತ್. ಮ ನೀನೇ ಅ ಅತ್ಕೊಂಡ್ ಕುತ್ಕೊತೀಯಾ ಒಬ್ಬ ಒಬ್ಲೇ ಇದೀನೀ ಅಂತ.
ಅಯ್ಯೋ ಹಾಗೇನ ಇಲ್ಲ ಬಿಡು.
ಏನಿಲ್ಲ.
ಹ್ಮ್ ಅ ಆ ಸಮಯ ಹಳೋ ಸಮಯ ಬಂದ್ರೆ ನಾನು ನೀನ ಕರೆ ಮಾಡತೀನಿ.
ಅಂದ್ರೆ ನ ಇಬ್ರು ಬಂದ್ ಅತ್ಕೋಬೇಕಂತ.
ಇಲ್ಲ ನೀನ್ ಕಳತೀಯ ನೀನ್ ಸಮಾಧಾನ ಮಾಡು.
ಅಯ್ಯೋ ಆಯ್ತು ಬಿಡಗಾದ ಹಂಗೆ ಮಾಡವ. ಆ ಗಂತಿಯ ಮತ್ತೆ ನೋಡ ತಗ ನೋಡ್. ಇವಾಗ ಕಲ್ಸ್ಬ ಬಿಡೋ ಅದು ಇದೆ ಅಂತ ಮಾತಾಡ್ತ ಒಟ್ಟೋದ್ಲೆ ನೀನೇ ಮತ್ತೆ ಬೆಳ ಬಡ್ತೀಾ ನೋಡುರು.
ಏ ಹಾಗೇನ ಇಲ್ಲ ಇವಾಗ ನೋಡು ಇವಾಗ ನೀನ್ ಬೇರೆ ಕಾಲೇಜ್ ಹೋಯ್ ಅಕ್ಷ್ಣ ನ ಬೇಜಾರ ಈ ಸುಮ್ ಆಗಿ. ಅಲ್ಲ ಅದೇ ತರೇ ನಾನು ಸುಮ್ನೆ ಆಗ ಬಿಡ್ತೀನಿ.
ಅಷ್ಟೇ ಏನ್ ಮಾಡಕ್ಕ ಆಗಲ್ಲ.
ಹ್ಮ್ ಹ್ಮ್ ಸರಿ ಕಣೆ. ಮತ್ತೆ ಕರೆ ಮಾಡ್ತೀನಿ ನನ್ನ ಖಾಲಿ ಇದು. ಇದಾಗ ನಮ್ಮಮ್ಮ ಕರತತೆ ಹ್ಮ್ಮ.